ಹ್ಮ
ಅಲ್ಲ ಟೈಮ್ ಕೊ ಟೈಮ್ ಕೊಡಕ ಅಂದ್ರ ಮೆಸ ಮಾಡತಿದ್ರಂಗ
ಅಯ ನಡೀತ ಈ ಅಂತಪ್ಪ ತಿಗಳ ಮಾ ಮಾತಾಡತಪ್ಪ ಅಂಬಲ್ಲ ಒಂದು ಹದ
ಹ್ಮ್ ಮತ್ತೆ ಆಮೇ ಹೇಳ ಹಿಂಗ ಮಾಡ ಕುಂು
ಗಾಿ ಬಿಡಕತ್ತ ಅಂದೆ ಒ ೇತ ಗಾಳಿ
ಎಲ್ಲಿ ಬರ್ತ ನೀವು ವಾಕ ಬರ್ತಾ ಅಲ್ಲಿಗೆ ಅದ ಬರ್ತೆಾ
ಮತ್ತೆನ್ಗ ನಿನ್ ಕೂಳ ನಾ ನೋಡ ಮತ್ತೆ
ಆತ ಕೊೂಡಂಬ
ಹಾ
ಅ ಆಡ ಆಡ ಆ ಬೀಳಗೀಳಗ್
ಯಾವ ಬಿಡಿ
ಅಲ್ತಯಾ
ಬಳಂಗ ಬೇಡ
ಹಾ ಅಲ್ಲ ಯ ರಾತ್ರಿಗ ಒಳ ಮಾತಾಡ್ ಕುಂತಿದ್ವಿ ಒತ್ರು ಗಪ್ಪ ಇರ್ತಾವ
ಪಟ್ಟ ಮಡ ಇಪ್ಪ ಒಂದ ಒಂಬ್ ಗಂಟೆಗೆ ಅಂದ್ರ ನಮ್ದು ಅವ್ರಗ ಆತವ ನಮ್ ದೋಸಗ್ ಆತವ ಮೆಸರು ಮಕ ಕೊಡದ
ಹ್ಮ್
ಎರಡು ಬಂದ ತ್ರ್ರ ಬಾರಿ ಐತಿ
ಏಳ್ ವರ್ಷ ಪೂರ್ತಿ ಯಾರ ಕಳಸ ತರಕ್ಕಲ್ಲನು
ಏರ್ ಬಡಸ್ಲ ಹ ನೀ
ಅಷ್ಟ ಚಾರ್ ಚಾರ್ ಮನೆ ಮನ್ಗೆ ಇಲ್ಲಂಬಲ ಚಾರ್ಜ್ ಪೂರ ಯಾ ಸಂ ಚಾಲ ಬರು ಮರ ಹಾಕೊಟ್ಟ ನವುನ್ ನೀನ್ ನೀನ್ಲ್
ನಾ ಎಲ್ಲ ಹಾಕ್ಕ ಸೋನಿ ಒಂದ ಡ್ತ ಹಸಿದಳ ಒಂದೋಡ್ತ
ಹೆಂಗ್ ಮಾಡ್ತಾರ ಮಂದೀಪ್ರ
ರಕ್ ಕೊಟ್ಟ ರಾವಲು ಮಂಟ
ರೋಖ ಕೊಟ್ರ ನೀವು
ಹ್ಮ್ ಸೋನಿಯ ಆರ್ನೂರು ಅ ಆರ್ನೂರು ಎಷ್ಟ ಏಳ್ನೂರು ಬ ಎಂಟನೂರ್ ಮಾಡ ನ್ ವಾಪಸ್ ಮಾಡತ ಬನ್ನ ಮಾಡೇ ಅಲ್ಲ ಮಾಡೇ ಅಲ್ಲ ಬಾರ್ಕ್ಸ್ ನ ಬಜಾವತ ಹೊ ಅಡಿ ನಮ ದೋಸರಂದು ತಡಿಗೆಷ ಕೊ
ಹ್ಮ್ ಹ್ಮ್ ಹ್ಮ
ನಾನ್ ಮಾಡ್ಬೇಕಂತ ಅವ ಇದ್ರ ಐತ್ ಕಲಸ ಹಕ್ಬಿಟ್ಟವ್ರ
ಈ ಬರ್ದಲ್ತ್ ಬಂದಾಗ ಮಾಡ ಮಾಡಕೊಡ್
ನಾ ಇಬ್ರು ಸೇರಿ ಅಲ್ಲ ನಾನ್ ಇಬ್ರು ಸೇರಿ ಅದು ಮಾಡ ರ್ ಮಾಡ ಸಾವಿರ ರೂಪಾಯಿ
ಮತ್ತೆನಾರ ಮಾಡಿದ ಎಲ್ಲಡು ಹದಿನೇಳು ಹ ಅದೇ ಹದ್ನೇಳು
ಅದು ಅದೇ ನೋಡೋಣ
ಎದೆಪ್ಪಾ ಅದು ಸಾವಿರ ಇ ಏಳ್ಳೂರ ಐನೂರು ರೂಯಿಂದಾನು
ಹದಿನೇಳು ನೂರುನು ಯಸಯ್ಯವ ಅ
ಯಾವಕ್ ಯಾವಕ್ ಮಾಡಿದಪ್ಪಾಂಗಿನಿ
ಹಾ
ಯಾವಕ್ ಯಾವಕ್ ಮಾಡಿದೀನ ಮತ್ತೆ ಬೇರೆವ್
ಯ ಯ ಪಿಯಂಗ
ಹ್ಮ
ಯ ಬಿಡ್
ಬೇಕ ಬಿಟ್ಟು ಹೊಲಕ್ ಬಿಡ ಅದಕ್ ಬ್ಯಾಡಿಂದಲ ಸುಮ್ಮನೆ ಚಲ್ಲ ಉ ತಲ್ಲ ರಕ್ಕ ಅದಕ್ಕೆ ಬರ್ತಾನ ಬಿಂ ಬಿಂತ್ನ
ಅವನು ಬೇಗ ಬಿಟ್ಟು ಹೋದ್ರ ಮತ್ತ ಆಗ್ತವನು
ಹ ಎ ತಿಂದು ಒಟ್ಟಿ ಆಯ್ತ ಯಾರಂಗ ಕುಡಸು ಪ ಬಿಡಸುಯಐ ಏನ ಇರುತ್ತೋ ಎ ತಿದಂದ್ರ ಬಿಡಪ್ಪಾ ಯಾರೊಬ್ಬ್ರ ರ್ತ ಅದ ಸುಮ್ಮನೆ ಸರಕ್ ಇದು ಮೆಂದಿಗೆ ಲಾಭ ಮಾಡ್ಬೇಕಲ್ಲ ಅದಕ್ಕೆ ಬರುತ್ತ ನಗೆ
ಅದಯ್ತ ಸಿದ್ಧಣ್ಣ ಒಂದ ಮುನ್ನೂರು ರೂಪಾಯಿ ಕೊಟ್ಟಿದ್ದಳಿ ಆ ಬಾಕ್ಸ್ ನಂಬಲ್ಲಿದ ಇದ ಅಡ್ಡ ಬಾಕ್ಸ್ ನಂಬಲ್ಲಿವ ಬೇ ಎರಡು ಎರಡ್ ವರ್ಷ ಕುುಟ್ಟು ನೋವು
ಕೊಡತ ಇಕ್ಕ ಬರ್ತಾ ಇ ಹಂಂಗ ಅವಮ್ಮ ಕಡೆಮ್ಮ ಬೆಳಗ್
ಕಡಾವಡಿ ಎ ಬಸ್ ರ ಎಡ್ ಬಸ್ ಬ ಎ ಬ
ಹ್ಮ್
ಒಂದ್ ಬಾಕ್ಸ್ ನಮ್ಮ್ ಅಣ್ಣನ ಬಲ್ಲಿ ಅದ ಒಂದ್ ಬಾಕ್ಸ್ ಇವ ಹೊಸದ ದಮನ್ನಿ ತಗೊಂಡದ್ ನಂಬಲ್ಲಿ ಅದ ಅದು ಅದ್ರೊಳಗೆ ಎಲ್ಲ ಸಾವ ಕಿಲ ಗಿಟ ಚಾರ್ಜರ್ ಎಲ್ಲ ಸಾವ ಚಾರ್ಜರ್ ಮ ಕುನ ಬದ ಕೊಟ್ಟೇನೆ ಪವಾ ರಬ್ಬರ್ ನಾಕಾಾವ ಅದು ನರಿಚೇವ ಬ ನರಿಚೇವ ಕೊ
ಅವ ಯಶ ಮಂದಿ ಮುಂಚ ಭಾರಿ ಆತಾ
ಹ
ಅದ ಎಷ್ಟ ಬಂದ ಎಷ್ಟು ತ ಕೊಟ್ಟಿಸಾಕ್ ಹದ್ರು ವರ್ ಬೆ
ಹದಿಮೂರುನೂರು ಅಂದೆ ಹದಿನೇಳುನೂರ ಕೊಟ್ಟ. ಕೊಟ್ಟನವ್ ಬರೇ ಹಾ ಹನ್ನೊಂದುನೂರು ಕೊಟ್ಟನ ಅವ ಬರೇ.
ಮತ್ತೆ ಎಗ್ ರೈಸ್ ಪಿಗ್ ರೈಸ್ ಅವನಿಗೇನೋ.
ಹಾ ಎಗ್ ರೈಸ್ ಏನಾಯ್ಕಿಲ್ಲ ಏನ ಎಷ್ಟನು ಒಂದ್ ಐವತ್ತು ರೂಪಾಯ ಏನ ಕೊಡಿಸಿದ್ದವ. ಒಟ್ಟ ಹದಿಮೂರ್ನೂರ್ ಕೊಟ್ಟಂಗೈದ ಅಷ್ಟೇ ಅ ಹದಿನೈದು ನೂರು ತಗೊಂಡಿದ್ದರೂನೂ.
ಹಾ
ಹದಿನೈದುನೂರುತೊಂಬತ್ತೊಂಬತ್ತ ಕೇನ್ ತಗೊಂಡಿದ್ದೆ. ಎಲ್ಲಿ ಇಡವ ನಮ್ಮ ಅಣ್ಣ ಬೈದ ಕೊಟ್ಟೆ ಅವನಿಗೆ ಅದ್ನ ಹೋದು ಈ ಕಡೆ ಸಿದ್ದಣ್ಣ ಅಟೆಂಡ್ ಅ ಸಿದ್ಧ ಕಡೆಗಿಂತ ಅವ್ನು ತಗೊಂಡನ. ಸುಮ್ನೆ ಯಾವದನ ಇದ್ರ ಇಷ್ಟೊತ್ತಿಗೆ ಇರ್ತಿದ್ವೋ.
ಸುಮ್ನೆ ಕೊಟ್ಟಿದ್ದಿ ಅವ ತೋರಿಸಬರ್ದ ಲೆ ಅವಕ್ ತಂದ ಮ್ಯಾಲ ಅವ್ರಿಗೆ ತೋರಿಸಬರ್ಡು ನೀ ಯಾವು.
ಬ್ಯಾಗಿನ್ ಆಗ ಇಟ್ರುನು ತಗೊಂಡು ಹೋಗ್ತಿದ್ದ.
ನೀ ಅವರಿಗೆ ತೋರುಸ್ತೀದೀ ಅವರು ನಿನಗೆ ಬುಡಲ್ಲ ಅವರು.
ಅಣ್ಣ ಹಿಂಗೇ ಬುಡಲ್ಲ ತಗೋತನ ಬುಡುತ್ತಿದ್ದಲ್ಲ ಆಯ್ತು ಆತಗೆ ತಕೊಂಬಿಟ್ಟ. ಅಕ್ಕ ಮುನ್ನೂರು ರೂಪಾಯಿ ಪಟ ಮಾಡಿದ್ದ ಮುನ್ನೂರು ರೂಪಾಯಿ ಕೊಟ್ಟು ಕಡೆ ನಾ ಮಾಡ್ರ ಅದು ಅತ್ತನ ಸಲ ಏರ್ಪಡಸ ಅದು ಬರವಲ್ ತ ಬರವಲ್ತ ಮುಂದ ಅದ ಆರ್ನೂರ ಎಂಬತ್ತ ಎಷ್ಟ ಇತ್ತು. ಹ ಬಾರಾವಲ್ಲ ತಪ್ಪಾನಿಸ ಆತ ಬ ಮುರು ಬಸನು ನಂದ ಬಳೆ ಮುನ್ನೂರು ರೂಪಾಯಿ ಸಿಗಂತ ನಾ ಐನೂರು ರೂಪಾಯಿ ತಗಿ ಅಲ್ಲ ನಾಾನೂರು ರೂಪಾಯಿ ಹಕ್ಷನ್ ತಗಿ
ಹುಂ ಹುಂ ಇಲ್ಲಾ ಮಂದಿ ಯಾವ ತಂದಬಡ ಗಪ್ಪರೆ ಗೊಪ್ಪರ್
ಹ್ಮ್
ನೀನ್ ಕುಂಡತಿ ಯಾನು
ನ್ನಪ್ಪ
ಆ ತಂದೆ ಹೇಳಪ್ಪ ಬಿಡಲ್ಲ ಮೈ ದಿನ ಬಲಿ.
ಹ್ಮ ಬಿಡದ ನಿಂಬ ಎಲ್ಲಿ ಬಿಡ್ತಂದಗಡಿದಾವತ್
ನನಗ ಬೂಡಕ್ತನ ಅವನು
ಗಾಳ್ಗಿಟ್ಟಿರ್ ತಾವ ಆರ್ಡರ್ ಮಾಡ ಆರ್ಡರ್ ಮಾಡಂತ ಮಾಡಿದೆ
ಹುಂ
ಬರ್ಲಿಲ್ಲ ಅದು ನಾವ ಮಾಡ್ಕಿದೀ ನನ್ ತಗೋಪ್ಪಣ ಹೊಸದ್ ಮಾಡ್ಕಿದನಿ ನಂದೆ
ಹ್ಮ್
ಹ ಮಾಡಿ ಇಟ್ಟು ದಗದ ಬೇರೆ ಅದ
ಹೌದ ಪ್ಪಾ ಏನ್ ಮಾಡ್ತ ಸಾವಿರ್ ರೂಪಾಯಿ ರಾವ ಊರಾ ನಂಬಿದ್ವಿಲ್ಲ ಅವ ಕೋಯ್ತ ಅಪಾರ
ೋಲ್ಲ ಮತ್ತೆ ಅ ಅಂತ ನಾನುಂತ ಬ ನೋಡ್ಲ ನೋಡ
ಹ ನಾನು ಆಯ್ತು ಅಲ್ಲಿ ಬ ಆಶು ಕೈಯ ಸಾರು ಪಿಟ್ಟು ಆಗಲ್ಲಾ
ಅಂತ ಯಾರ್ ಮಾಡ್ಕಂದ್ರ ಅವತ್ತನಾ ಅರ್ಜ ಯೂಟ್ಯೂಬರ್ ಪ್ಯೂಟ್ಯೂಬರ್ ಬೇಕಂತ ಕುಂತಿರ್ತ ನೋಡುದು ಚನ್ನ ರ
ಹ ಅಂತರು ಬ್ಯಾಡ್ ನೋಡ
ಅಂತವು ತಗೊಂಡು ಇ್ದ ಆಕ ಬಿಿಡ್ತಾವ ಇ ಚಂದ ಅದ ಇ ಚಂದ ಅದ ಇಲ್ಲ ಅಂತ
ಹ್ಮ್ ಹ್ಮ್
ಪಡ್ ಮ ತ ಭ ಸಮ
ಯಾರ್ ಬೀಳದ
ಹಂಗಪ್ಪಣ
ಹ್ಮ್
ತಾವ
ತಾಗ
ನಿತಂತಲ್ಲ
ಎಷ್ಟ ಅದು ನಾವವು ಆಧಾರ್ ಪಾಸ್ ಆಗುವ
ಒಂದೇ ಅಂದ ಇನ್ನೊ ಚಲ
ಏವನು ಜಾದ
ಎಲ್ಲಾವ ಏಾರ ಮಡಸ
ಒಂದ ಅಪ್ಪ ಪರು ಸಂಜೆ
ವ ಇ ಇಗೆಗೆ ಅಳಿಯಾರ್ಕಣ
ಒಂದೇ ಯೂಸ್ ಮಾಡೇಡಮ
ಇದ್ ನಂಗೆ ಆಯತಾ
ಅಂ್ರಪ್ಪ ಪೂಜಾರ
ಯಾರು ಪಂದ್ರ
ಹ್ಮ
ಕಸು ಯಾರನ್ನ ಅಡಗರಾರಲ್ಲ ವಊಟಿಗೆರ ಯಾರನಾರು
ಅ ಕಡೆ ಒಂಟರ ಅವ ಬರ ಅಡೆ ದಾರಿ ಎಲ್ಲ ಒಂದೋಗ ಅಲ್ಲಿ ಮಾಡ
ಹಾ ಹಾ ಹ್ಮ್ ಹೇಡ್ ಒರ್ತಲ್ಲದು ಮೀಡಿಯಮ ಬದು ಏಡುಬಡದನೆ
ಯಳ
ಹೊಡಿಬೇಕ ಹೋಗೆ ಆಯ್ತಾ ದಿವಸ ಮುಗಿತನಂದ್ರ
ಡಿಬುಕ್
ಆ್ ಜಸ್ತ್ರ ದೊಡ್ಡೋಯ್ತಿ ಪಂದ್ರ ಹಡಿಯಕ್ ಬರ್ಲಾಯ್ತೆ ದಾತ ಎಲ್ಲ
ಐ್ತಿ ಇೊಂದ್ಸತ್ಯ ಆದ ಹೆಸ್ರು ಹೊಡ್ಡಿಬೇಕಾಯ್ತ ಅಷ್ಟ
ಹಾ ಯಡು ಸಲೋಡ್ಸ ತೋಡಶ
ಎರಡ್ ಸತಿ ಒಡದು ಇುವಾಗ
ತೊಡದರ ಆಯ್ತು ಮುಗತ್
ಒಸಟಬೇಕಕ್ ಕೊಡದ್ರ ಸಣ್ಣ ಸಣ್ಣ ಹತ್ತನ ಪದ ಹಾಕಿ ಎಲ್ಲ ಅತ್ಯಂತ ಬಲಿ ವ
ಹ್ಮ್ ಅಯತ್ ತೊಳದ್ ಬಿಡು ಅತ್ತೊಳ ನೀ ಎರಡ್ ಸಲಲ್ ನೋಡ ಎಡ್ ಮೂರ್ ಸಲ
ಹ್ಮ್ ಮತ್ತ ತನಪದ ಆಯ್ತ ನೋಡ್ಬೇಕ ಒಂದಸತಿ ಅತ್ತಗಿನ ಅತ್ತಾಗಿ ಇವಾಗ ಎಡು ಸತ್ತು ಮಾಡಡ್ದ್ವಪ್ಪ ಒಂದು ಹದ ಆಯ್ತು
ಮದ ನೋಡ್ಬೇಕ ಆಯ್ತು
ಅತ್ತಾಗ ಎರಿಯಲ್ಲ ಹೊಲ್ಸತ್ತತಿ ಹೊಡದ್ ಐ್ ಏ ಬಬಸ ತುಂಬಾರ ತ ಹ
ಬರ್ತ ಬರ್ತ ಮ ಈಗ ಗಳ ಹಡಕಂತ ಹಿಡ್ಬಿಡ ಬಾರಿ
ತಕ್ಕಾಲ ಭಾರತನ ಓಡಿವಕ್ಕು
ಇ ಕುಂತ ಹಿಡ್ಬಿಡ ಬೈರೆ ಗೊತ್ತಲ್ಲ
ಹೌ
ಯಾಕಂದ್ರ
ಏ ಜಗ್ ಅತ್ಯ ಜಿಲ್ಲೆತ್ ನೋಡಪ್ಪ ಎದರಾಗ ನಾವ
ಅತ್ತು ಮ ಸಾಲ ೊಡ ೊಡ ಅಡ ಹ್ಮ್
ಏಲ್ಲ ಮೂರ್ ರಡಿ ಇತ್ ಅಂದ್ರ ನ್ನು ಮೂರ್ ಮೂರ್ ದಂಡ ಅತ ಅವ ಮೂರ್ ದಿನ ಹ ಬರತ
ಅಡೆ ಇಕಡೆ ಬ ಮೂರತಗತು ನ
ಆಗ ಸ್ವಲ್ಪ ಹೆಸರಿನಂಗನ ಆತವ ಸರಿನಂಗ ಮೂರು ದಂಡ ತವಾ ಎಲ್ಲ ದಿಂಡು ಅತ ಸೇಮ್
ಗರ್ತಲ್ಲ ಸಾಲ
ಹ್ಮ್ ಸಾಲತ್ತೇ ಇರ್ತವ ಅಷ್ಟೇ ಸ್ವಲ್ಪ
ಹ್ತಾವ ಅಡಲ್ಲಿ ಇರ್ತವ ದಿಂಡು ಹೊತ್ತು ಗೊತ್ತ
ಅಯ್ಗಿರ್ತಾವ ಒ ಒಂದ್ ಎರಡ್ ತಾಸ ಎಕ್ಸ್ಟ್ರಾ ಆಗ್ತದೆ ತಪ್ಪ ಈ ತರ ಜಲ್ಲಿ ಆಗತದೆ ಜಲ್ಲಿ ಅವಾಗ ಎಷ್ಟ ತಿಂಟಗ ಹೊತ್ ಪಫಸ್ಟ್ ಪಫಸ್ಟ್ ಸ ಹಯ್ತಿ ಈ ಮೂರ್ ಎಕರ್ ಇರ್ತದ ದೊಡ್ಡಲ್ಲ ಅವಾಗ ಮಳಿ ಇಂದು ನೂರು ಎಕರ ಹಕಟಕಟ ನೂರು ಎಕರೆ ಆ ಮೂ ಕ್ರ ಕ ಆರ ಎಕಿರೆ ಮೂರ ಎಕಿರೆ ಮುಂಕಟ್ ಮಾಡಿ ಮನ್ನ ಹೆಚ್ಚಿವಿನ ಸಣ್ಣ ಸಣ್ಣ ಕೆಟ್ಟ ಅವಂದ ಚೋಟ್ ಚೋಟ್ ಹ ಮಾವು ಹಚ್ಚಿದ ಪಫಸ್ಟಿಗೆ ಹಚ್ಚಿದ್ ಒಂದೊಂದು ಬೆಡದಾವ ಅಷ್ಟೇ ಯಾವದು ಕಿಟ್ ಕಿಟ್ಟ
ಹ್ಮ್ ಹ್ಮ್
ಮಣ್ಣಿ ಹೆಚ್ಚಿದದಕ ಒಡಗದ ಇಡಿ ಅವಾಗ ಹೆಚ್ಚಿದದಕ ಫಸ್ಟ್ಗ ಹಚ್ಚಿದದಕ್ಕೂ ಎರಡ್ ಸತಿ ಹೊಡದ್ವಿ ಸರಿ ಸರಿ ತಗ ಆಮ್ಯಲೆ ಮಾಡ್ತನ್ ಜಾರ್ಲ್ಲಾ
ಸ ಸರ್ಜಾ